ಮಾತಾಡ್ರಿ ಹಾ ಹೇಳ್ರಿ ಹಾ ಹೇಳ್ರಿ
ಹಾ ಏನ್ ಆರಾಮ್ ಇರತ್ೀ ಇವತ್ತ ಒಂದು ದೊಡ್ಡ ಇನ್ಸಿಡೆಂಟ್ ಐತ್ರಿ
ಏನಂಟುಂಟ ಹೆಷ್ಟೆ
ಏನ ನಮ್ ಸರ್ ಒಬ್ರು ನ್ ಸಾರ ಹೋಗಿ ಅಲ್ಲಿ ಒಂದು ಡಿಸ್ಚಾರ್ಜ್ ಬರ್ಯದದ ಹೋಗ್ ಬರಿ್ಯಮ್ಮ ಅಂತ ಹೇಳಿದ್ರಿ ಆಯ್ತು ಅಂತ ನಾನು ಹೋದೇರಿ ನನ್ ಹಣ ಬರಏ ಅಂದ್ರೆ ದವ್ ಬ್ಯಾ ಅಂದನಾಗದ್ರ ನನ್ ಫ್ರಂಡ್ ಒಬ್ಳ ನನ್ ಬರೀತೀಿ ಅಂತಂ ಬಿಡ್ರಿ ಅದನ್ನ ದೇವ್ರ ಬರ್ತ ಬೇಡ ನಾನೇ ಬರಿತೀನಿ ಅಂತ ಹೇಳಿದ ಹೋಗಿದಕ್ ಸರ್ಯಾಗಯ್ತ್ರಿ ನನಗ ಬೇರೆ ಹೋದ ಮೇಲೆ ಅಲ್ಲಿ ಹ್ಮ್ ಫೋನೇ ಮಾತಾಡತಿದ್ದೆ ನಾನು
ಅರೆ
ಫೋನೇ ಮಾತಾಡತಿದ್ದ ಫನ ಮಾತಾಕೊಂಡು ಟೀಚಾರ್ರ್ ಬರತಿದ್ದ ಆಲ್ಮೋಸ್ಟ್ ನಾನ್ ಬರ್ದಿದ್ದ ಆಲ್ಮೋಸ್ಟ್ ಎಲ್ಲ ಬದಿದ್ದ ಇೊಂದ್ ಸ್ವಪ ಉಳ್ದಿತ್ ಅಷ್ಟೇ ಏನಂದ್ರ ಒಂದ್ ಐ್ ನಿಮಿಷ ಕೊಟ್ಟಿದ್ರೆ ನಾನೇ ಬರ್ದು್ ಮುಗಿಸ್ಬಿಡ್ತಿದ್ದೆ ಅಷ್ಟೇ ಸರ್ ಬಂದ್ ನೋಡ್ಬಿಟ್ರ ನಾನ ಫೋನಲ್ಲಿ ಮಾತಡ್ತಿರೋದು
ಹಾ
ಮಾತಾಡ್ತ್ಯಾ ಕೆಲಸ ಮುಗಸ್ಬೇಕಂತ ಕೆಲಸ ಮುಗಿ ಬೇಗ ಹೋಗ್ಬೇಕು ಅಷ್ಟೇ ಅಂತೇಳ್ ಕೇಶ್ ಅಂದರು ತುಂಬಾ ಒಂಥರಾ ಇನ್ಸಲ್ಟ್ ಆಗಂಗ ಬೈಸ್್ ಬಿಿಟ್ರು ಗೊತ್ತಾ ಅಲ್ಲಿ ಹಂಗ ಹ
ಯಾಕ್ ಮಾಡಿದ್ರ ನಿಮ್ಗ
ಫೋನಲ್ಲಿ ಮಾತಾಡ್ತಿದ್ದೆ ಅ ಬಯತು
ಹ
್ರು ನಾ ಸುಮ್ಮನೆ ಅದು ಹೋಗ್ಲಿ ಮಾತಾಡ್ಬಾರ್ದಿತ್ತೆ ಅ ಅಂದ್ಕೊಂಡೆ ದನಕಾಯಕದೆ ಟೈಮ್ಗೆ ಇಷ್ಟು ಪದೇ ಪದೇ ಕಾಲ್ ಮಾಡಕತಿತ್ತು
ಯಾರೀ
ಹಾ ರೀ
ಆ ಅಂದ್ರೆ ನನ್ ತಂಗಿ ನನ್ ಏನ್ ಮಾಡ್ತಗ ಹೌದ ನಾನ ಬಿಜಿ ಇದ್ದೀನ ಅಂತ ಹೇಳಿ ಅಷ್ಟೊತ್ತಿಗ ಮತ್ತ ಬಂದಾನ
ಹಾ ರೀ
ಮತ್ತೆೇ ಬಂದಕೇಶಿ ಮತ್ತೆ ಅದನ್ನೇ ಮಾಡ್ಲಕ್ಕ ತನಾವ ಸರ್ ಹಾ ಸಿ ಅದಕ್ಕೆ ಸರ್ ನಾನ್ ಬರೀತೀನಿ ತಾನೆ ಬರದ್ ನಿಮ್ಮಗ ಮುಗಿಸ್ ಕೊಡ್ತಿನೀ ಸರ್ ನಾನು ಏನು ಸ್ವಲ್ಪ ಇದೆ ಅಷ್ಟೇ ಬರೀತೀನಿ ಸರ್ ಅಂತಂದೆ ನಾನ ಅಷ್ಟೇ ನನ್ ಅಷ್ಟೇ ಅಂದ ಸರಿಗೆ ಅದು ಸ್ವಲ್ಪಗ ಹ ಸಿಟ್ ಬಂತ ಅನ್ಸುತ್ತೆ ನಾ ಹಂಗಂದಿದ್ದು ಅದಕ್ಕ ಸರ್ ಇರಕ್ಕೆ ಬಿಡವ ಹೋಗ ನೀನು ಇಲ್ಲ ಇರಬೇಡ ಹೋಗು
ಇಲ್ ಬಿಡ್ರಿ ಏನ್ ಮಾಡಕ್ಕ ಆಗಲ್ಲ ಬೈಸ್ಕೊಂಡಿರಿ ಅದ ಏನಂದ್ರ ಈ ಯಾರ ಒಬ್ಬರು ಏನ್ ಹೇಳಕತ್ತಾರ ಅಂದ್ರ ಹ್ಮ್ ಹ್ಮ್ ಅನ್ನೋದ್ ಬಾಳ್ ಬೇಜಾರ್
ಹೌದ್ರಿ ನಿನ್ಗ ನನ್ನ ಕಷ್ಟ ನಿಮಗ ಅಂಥ ಪರಿ ಹ್ಮ ಹ್ಮ ಅನ್ನಷ್ಟು ಬ್ಯಾಸ್ರ ಬರಕತ್ತದ ಏನ್ರರಿ
ಹ ರಿ
ನಿಮ್ಮಂತರಿಂದಾನೇ ನೋಡ್ರಿ ಭೂಮಿ ಮಳೆ ಬೆಳೆ ಏನು ಇಲ್ಲ
ಅಂದ್ರೆ ನೀ ನೀವೇ ಯೋಚನೆ ಯೋಚನೆ ಮಾಡ್ರಿ ಒಂದ್ಸಲ ಯಾರನ್ನೇ ಒಬ್ಬ್ರ ಏನು ಹೇಳಕತ್ತಾರ
ಅಂತನ ಲೀ ನಾನ್ ಎಷ್ಟು ಸಲ ಎಷ್ಟ್ ಸಲ ಎಲ್ಲಾರ್ದು ಕೇಳೇನಿ ಗೊತ್ತಾ ನಂದೇ ಕೇಳಸ್ಕೊಳರೀಲ್ಲ ನಾನೇ ಅಂತ ಪರಿ ದುರದೃಷ್ಟ ಮಾಡಿ ನನ್ ಗೊತ್ತಿಲ್ಲರಿ ನಾನ್ ನನ್ ಫ್ರೆಂಡ್ಸ್ ಪ್ರತಿ ಒಂದು ಕೇಳ್ಸ್ ಗೊತ್ತೀನ್ರಿ ನಾ ಎರಡೆ ಎರಡು ಗಂಟ ಕೇಳ್ತಾರೆ ಅವ್ರು ಎರಡ್ ಎರಡ್ ಗಂಟಾ ಹೇರ್ತಾರ ಅಲ್ಲಿವರೆಗೂ ಹ್ಮ್ ಹ್ಮ್ ಹೌದ್ಲೆ ಹ್ಮ್ ಹ್ಮ್ ಹಿಂಗೆ ಅನ್ಕೊಂಡಿದಂಗ ಗೋತ್ತಾ ಬಾಯಿ ನೋ ಒಂದೊಂದ್ಸಲ ಊಟ ಮಾಡಿರಲ್ಲ ಅಂದ್ರು ಬಿ ಅವ್ರಿಗೆ ಹೂ ಅಂತಿರ್ತೀನ ಗೋತ್ತಾ
ಬೇಡ್ರಿ ನೀವು
ಹ ಅದಕ್ಕೆ ಅದ ನಿಗೊಂದ್ ಆಪ್ಷನ್ ಇ ಅಂತ ನನ್ ನಾನ್ ಮಹಿ ಮಾತ್ಕ ಕೇಳ್ಸ್ಕೊಳಾರದಂಗ ಮಾಡ್ಬಿಟ್ಟ ದೇವರು
ನ ಮಾಡ್ಯ್ರಿ ಇಂತ ಒಬ್ಬರ ಇರಬೇಕ್ರಿ ಅವಾಗವಾಗ
ಅದಾವ್ರೀ ನಮ ತಂಗಿದಾರ ನೌನ ನೇತಿ ಒಂದು ಕೇಳ್ಸ್ಕೊಳಲ್ರರಿ ಹ್ಮ್ ಅನ್ನೋದಕ್ಕೆ ಬ್ಯಾಸರ್ ಮಾಡ್ಕೊತಾವ್ ನೋಡ್ರಿ ಬರಿ ಹ್ಮ್ ಅನದಕ್ಕೇರಿ ಆಕಿದಾಳ ಅಲ್ರರಿ ಒಬ್ಬಿ ಕಳ ಆಕಿ ಅಂತರುನು ಮುನ್ನೂರು ನಾಕ್ನೂರ್ ತಿಂದ ನಂದಲ ನಂದು ನುಂಗ್ಯಾಳ ನಮ ನಮ್ ಕಡೆ ನುಂಗ್ಯಾಳ ಅಂತಾರಿ ಅದ್ಕ ನ ಅವ್ಳೇ ನನ್ ಎಟ್ಟ ಮಾತಾಡ್ತಾಳ ಗೊತ್ತರಿ
ಬಿಡ್ರಿ ತಂಗಿದವರು ತಿಳಲ್ಲ ತಿಳಿಲಾರಂತ ಮಾತಾಡ್ತಿರ್ತಾರ ನೀವು ಅದೆಲ್ಲಾ ಒಂದು ಕೊಂಡು ಹೋಗ್ಬೇಕ್ರೀ ಹೊಂದ್ಕೊಂಡು ತಂಗಿದಾರ ಯಾರ ನಮಕಿನ ಚಿಕ್ಕೋರ ಅವ್ರಿಗೆಗ್ ತಿಳಲ್ಲ ಅನ್ಕೊಂಡ್ ಕೇಶಿನ್ ನೀವೇ ಸಂಬಾಳಳ್ಸ್ಕೊಂಡ ಹೋಗ್ಬೇಕರಿ ಆತರ ನೀವ್ ಹಗೆ ಸಾಧ್ಯಸೀರಿ ಅಂತ ತಿಳ್ಕೋರಿ ತಂಗಿದವ್ರು ನನ್ಗಿಂತ ಜಾಸ್ತಿ ದೊಡ್ಡೋರ ಇದೋರು ತಿರ್ಸರ್ ನಾವೇ ತಿರ್ಸ್ಬಾರ್ದ ಅಂತೇಳಿ ತಾ ನಿಮ್ಮೂ ಹಾಗೇ ತಿರ್ಸ ಸರ್
ಅದನಲ್ಲ ರೀ ಬರ್ರೂಡ ಅಗೆ ಯಾಕೆ ಕಿಟ್ಕೊಲರೀ ವರ್ತಿಲ್ರಿ ಅವ್ರು ಡಿಸರ್ವಿಂಗ್ ಅಲ್ರಿ ಅವ್ರ ನನಗ ನಾನೇನು ನನ್ ಸ್ಥಾನ ಏನು ಅವಲ್ಲ ನಮ್ಜು ಕಟ್ಕಳಲ್ಲ ಹಕೊ ಒಂಟಿ ನೋಡ್ರಿ
ಬಟ್ ನೀವೇನು ನೀವೇನು ಹೇಳ ಕತ್ತೀರಿ ಅರ್ಥ ಆತತ್ ನನಗ ಕೊಯ್ ಕೊಯ್ ಕೊಯ್ ಕೊಯ್ ಅನ ಕತ್ತತಿರಿ ಅಷ್ಟೇ ಅಂದ್ರೆ ನಾನ್ ಅರ್ಬ ಮಾಡ ಗೊತನ್ ನೀವ ಏನ್ ಹೇಳ್ತೀರ ಅಷ್ಟೆ
ಹ ಮಾಡ್ಕೊಂಡಿರ್ತಿದ್ರಿ ಕಷ್ಟ ಆಗ್ತದ ಅಂತ ಹೇಳಿ ಲ್ರರಿ ಆಟೈಮ್ ನನ್ ಎಷ್ಟು ದುಃಖ ಆಗಿ ಅಂತ ಅದೇ ನೀ್ನು ಇನ್ಸಲ್ಟ್ ಮಾಡಸ್ಕೊಂಡ್ ನೋಡ್ಸ್ಕೋ್ರ ಗೊತ್ತಾಗ್ತತ್ತಿಮಗ ಅ ಹತ್ ಜನ ಹನ್ನಂದ್ ಜನ ಸುತ್ತಮುತ್ತ ನಿಂತಾಗ ಒಬ್ರ ಬ ನಿಮ್ಗ್ ಬೈತಾರ ಅಂದ್ರೆ ಅದು ಕೂಡ ಏನು ರೀಸನ್ ಇಲ್ಲ ನೀವ್ ತಪ್ಪೇ ಮಾಡಿಲ್ಲಾ ನಿಮ್ ಪಾಡಿ ನೀವ್ ಇದೀರಿ ಅಂದ್ರು ಬೈಲಕತ್ತಾರ ಅಂದ್ರೆ
ಅವ್ರ್ದು ಟೆನ್ಷನ್ ತಗೊಂಡ್ ನಿಮ್ ಎಲ್ಲ ಹಾಕೆರನ್ ತರ್ತಾರಿ ಅವ್ರದೇನೋ ಇಕ್ಟರ್ನಲ್ ಟೆನ್ಷನ್ ತಗೊಂಡ ನಿಮ್ಮೇಲೆ ಹಾಕೇರಿ ಸಡನ್ ಆಗಿ ನೀವು ಅದಕ್ಕೆಲ್ಲ ತಲಿ ಕಟ್ಸ್ಕೊಬ್ರರಿ ಎಷ್ಟೋ ಜನ ಕೈಲೆ ಹಿಗೆ ಬೇಯಸ್ಕೊಂತ ಬಂದೀನಿ ಇವರೆಲ್ಲಾ ಯಾವ್ ಲೆಕ್ಕ ಅಂತ ಅನ್ಕೊಂಡ್ ಸುಮ ಆಗ್ಬಿಡ್ಬೇಕ್ರಿ
ಹ್ಮ
ತುಂಬಾುಡದೀ ನವು ತ ಒಳ ತಗೊಂಡಿವೀ ನೀನ್ ಯಾಕ್ ಬೈಾ ಯಾಕ್ ಬೈದ ಅ್ರೆ ನ
ಹಂಗೆ ಅನ್ಕೊಂಡ್ ಸುಮ್ನೆ ಅದೇರಿ ಮತ್ತೆ ಏನ್ ಮಾಡೋದು ಹೋಲ್ ಬಿಡು ಇವ ಯಾರು ದೊಡ್ಡ ಹ ಇದು ಅಂತ ಹೇಳಿದೇಶನ್ ಸುಮ್ನೆ ಆದಾರೆ
ನೀವ್ ವಿಮ ಯಾರ ದೊಡ್ಡ ಇದು ಅಂತ ನಂದನ್ಬಾಡ್ದ್ರಿ ಪಾಪಾ ನಿಮ್ ಸರ್ ಅಲ್ಲ
ಹ ಅಲ್ರರಿ ಸರ್ ಅಲ್ಲೇ ಅಲ್ಲ ಆಕ್ಚುಲಿ ನಾನ್ ಪಿ ಜಿ ಸರ್ೇ ಅಲ್ರಿ ನನ್ ಪಿ ಜಿ ಸರ್ ಹೇಳಿದ್ರ ಅಂದ್ರ ನಿಜಾರ್ ಏನಾದ್ರೆಸ್ ಎ ಮಾಡ್ತೆ ಬಿ ನಂದ ತಪ್ಪ ಫಸ್ಟ್ ಆಫ್ ಆಲ್ ಅವ್ರ ಅಂಡರ್
ಹಗೆಲ್ಲಾ ಅನ್ಬಾರವಿ ನಮಗ್ ಬುದ್ಧಿ ಹೇಳ ಸವರ್ಗಳು ಒಂದೇ ಡಕ್ ಯಾರಿಗನ ಹೇಳಿ ನಮ್ಗೆ ಹೇಳೋನು ಒಂದ ಅದೇ ರರಿ ಎಲ್ಲಾ ಗುರುಗಳಂದ್ರೆ ಗುರುಗಳ ರೀ
ಏನ್ ಇಲ್ರಿ ಬೈಸ್ಕೊಂಡ್ ನೋಡ್ರಿ ಅದ ಕೂಡ ಗೊತ್ತಾಗದ ನಿಮ್ ಗುರುಗಳಂತ
ಏನ್ ಬರ ಬೇಸ್ಕೊಂಡಿರಿ ಗಾಯ ಕಬಾಳಕೆಲ್ಲ ಹೊಡ್ಕೊಂಡನ್ರಿ ಸುಮ್ನೆರಿ
ನನ್ಗ ರೆಸ್ಪೆಕ್ಟೇ ಮಾಡಿಲ್ಲ ಹಂಗ್ ಬೈದನ್ ಗೊತ್ತು
ಇಕ್ಕೆ ಎಷ್ಟು ಫೀಲ್ ಆಗ್ತಿರಲ್ರಿ ನಾನ್ ಕಪಾಳಕ್ಕೆಲ್ಲ ಒಡ್ಸ್ಕೊಂಡ್ ಎಷ್ಟ್ ಫೀಲ್ ಆಗಿರ್ಬೇಡ್ರೀ
ಯಾವಾಗ ಹೊಡ್ಸ ಉಂಟ ರರಿ ಕಪ್ಪಳ ಕಿರನು
ನಾವು ಎಂನೇ ಕ್ಲಾಸ್ ಇದಾಗ ಸರ್ ಕೈಲ್ಲಿ
ಅದು ಸ್ಕೂಲ್ ಟೈಮ್ ರೀ ಅವಾಗೆಲ್ಲ ಯಾರ್ ಕೇಳ್ತಾರೀ ಹಂಡ್ರೆಡ್ ಸ್ಟೂಡೆಂಟ್ ಇದ್ರರು ಅವಾಗ ಏನ್
ಹಿತಾವ ಅಂದ್ರೆ ನೋಡಿ ನಗೋರಿ ಅಂದ್ರೆ ನಮ್ಗೆ ಒಡದರಲ್ಲ ಅಂತ ಫೀಲ್ ಆೋರ್ಕಿಂತ ನೋಡಿ ನಗೋರೆೇ ಜಾಸ್ತಿ ರೀ ಬ ನಮ ಬೆಸ್ಟ್ ಫ್ರಂಡ್ ಕುಂತಿರ್ತಾಳ ನೋ ಬಾಳ ಅವಮಾನ ರೀ ತೈಸಕ್ ಆಗದೆ ಇರ ತಗೋಣ ನೀವ ನಗ್ತೀರಿ ನೋಡು ಕಷ್ಟು ದುಃಖದ ವಿಷಯ ಹೇಳಕ ಅಂತ ನೀವ್ ನಗ್ತಿರಿ ನೋ
ನಮ್ ಏನಂತ್ದ ಹೇಳ್ತ ನೀವ್ ನಗ ಅಂತ್ದು ನನ್ ದುಃಖದ ಪರಿಸ್ಥಿತಿ ದುಃಖಕರ ಸಂಕ ಸಂಗತಿ ಹೇಳಾಕತಿನಿ ಅಂದ್ರೆ ನೀವ ಒಂದಚೂರು ಕಣ್ಣೀರು ಕಣ್ಣೊಳಗ್ ನೀರ್ ಬರ್ಲಿಲ್ಲ ಅಂದ್ರರು ಪರವಾಗಿಲ್ಲ ನೀವ್ ಮೂಗೇರ್ಸ್ಬೇಕ್ರಿ ಮುಗೆರಿಸಬೇಕ್ರಿ ಅದು ನೀವು ನನಗ್ ಕೇಳೋದ ನೋಡ್ತೀರಾ ನ ಬಾಕ್ಳ ಕೃಷಗೆ
ಅದು ದುಃಖ ರೀ ನಿಮ್ಗೆ ನಗ ತರ ಕೇಳ್ಬೇಕತದ ದುಃಖದ ಒಳಗೆ ಅಳ್ಳಕ್ತ್ತ ನ ಮಂತ್ ಅಳ್ಳಕ್ತ್ತದಿ ನೀ
ನ ಬಾಜುನೆ ನನ್ ಫ್ರೆಂಡ್ ನಿನ್ ಬಿಟ್ ಕೊಡಲ್ಲ ಯಾವ್ದೇ ಸಿಚುವೇಷನ್ ಒಳಗ ಅನ್ಕೊಂಡು ಕುಂತಿರ್ತಾರೆ ನನ್ ಫ್ರೆಂಡ್ಸ್ ನಮಗ್ ಕಾಣಂಗಗೆನಕ್ ಬಿಡ್ತಾರಿ
ಹೌದೌದ್ರೀ
ಹಂಗಾಗಿ ಹರಟತದ್ರೀ ಕಾಣ್ಲಾರ್ದ ನಕ್ಕಿದ್ರ ಅಂದ್ರೆ ಹೋಗ್ಲಿ ನನ್ ನೋಡಿ ನಕ್ಕಿಲ್ಲ ನನ್ ಇಷ್ಟಾದ್ರುಫೀಲ್ ಆಗಿರಲ್ಲ ಅಂತ ನಾವು ಇನ್ನ
ನಾ ಸುಮ್ಮಾ ಮುಂದಕ್ ಸ್ವಲ್ಪ ಖುಷಿಯಗಿರು ಅಂದ್ರ ದಿನ ಆಗದೆಲ್ಲ ಒಳ್ಳೇದಕ್ಕಿರಿ ಈಗ ಗೊತ್ತ್ತಿಲ್ರಿ ಫ್ರೆಂಡ್ಂದ್ರೆ ಹೆಂಗಿರ್ತಾರ ಅಂತ ಹೇಳ್ ಬೆಟರ್ ಅನ್ಕೋರಿ ಅಟ್ಲೀಸ್ಟ್ ನಿಮ್ಗ್ ಗೊತ್ತಾಯ್ತ ಫ್ರೆಂಡ್ ಫ್ರೆಂಡ್ ಅನ್ಕೊಂಡೆ ನೋಡಣ ಹೆಂಗತ ಆಗ್ತ ಕಷ್ಟ ಕಾಲ್ದಾಗ ಆಗಿಲ್ಲ ಅಂತ ನಿಮ್ಗ್ ಗೊತ್ತಾಗ್ತದ
ಗೊತ್ತಾಗಾದ್ರಿ ಯಾರು ಫ್ರೆಂಡ್ ಇಲ್ಲ ಅಂತ ಹೇಳಿ ಆದ್ರೂನು ಫ್ರೆಂಡ್ಸ್ ತಾರಾ ಅಂತ ನಂಬುತ್ತಿನಿ ನಾನು ಎಲ್ಲರಿಗೂ ಒಬ್ರೇ ಅಂತ ಹೇಳಕ್ ಆಗಲ್ಲಲ್ರಿ ಒಬ್ಬೂರ್ನ ಇರ್ತಾರಿರಿ
ಆ
ಒಬ್ಬೊಬರುನು ಒಳ್ಳೇರ್ ಇರ್ತಾರೀ ಎಲ್ಲಾರೂ ಒಬ್ರಿ ಅಂತ ಹೇಳಕ್ ಆಗಲ್ರಿ
ಹಾ ಒಳ್ಳೇರಿ ಇರ್ತರಿ ಅದೇ ಹೇಳತ್ತನಲ್ರರಿ ನಾವಂತತ್ ಇದುವರೆಗ
ನಮ್ಗ ಐದ ಬರಲ್ ನೋಡ್ರಿ
ಇದ್ವರೆಗು ನಾ ಇನ್ನ ಅನ್ನೋನ್ ಪರ್ಸನ್ ರೀ ಯಾರು ಬಸ್ಕೊತಿರ್ತಾರ ಅವ್ರ ನೋಡಿ ನನ್ ಮನ್ಸ್ ಕರಕ್ ಗೊತ್ತರಿ ಪಾಪ ಹೆಂಗ ಬೈಸ್ಕೊಂಡ್ರಲ್ಲಾ ಹಿಂಗ ಬೈಸ್ಕೋಬಾರ್ದಿತ್ತು ಏನ್ ದೊಡ್ಡತಪ್ಪು ಮಾಡಾರ ಅಂತ ಅನಿಸ್ತು ಅಂತದ್ರಲ್ಲಿ ನಮ್ಮವರು ಅದು ಫ್ರೆಂಡ್ಸು ತಂಗಿದಾರು ಏನಾರು ಬೈಸ್ಕೊಂಡ್ರೆ ಮೈಎಲ್ಲ ಉರಿತದ್ರೀ
ಹೌದ್ರಿ ಇವತ್ ಏನೈತು ಗೊತ್ತೇನ್ರೀ ನನ್ ಫ್ರೆಂಡ್ ಒಬ್ಬಕ್ರಿ ಅವ್ರ ತಂಗಿ ಹಾಸ್ಪಿಟಲ್ದಾಗಳ ಸಾವಿರ ರೂಪಾಯಿ ಕಮ್ಮಿ ಬಿದ್ಬಿಟ್ಟದ್ರಿ ಅವ್ರಿ ಅವ್ರತ್ರಿ ನನ್ ಕೇಳಕತ್ತ್ರೀ ಅರ್ಜೆಂಟ್ ಅರ್ಜೆಂಟ್ ಅದರೀ ನಂಗ ಹಾಕಬೇಕು ನೀವ್ ಈಗ ಹಾಕ್ಲೆಬೇಕು ಅಳಕತ್ ಮ್ ಬಿಟ್ರಲ್ಲರೀ ಆಕಿ ನಾನು ನಮ್ಮ ಅಕ್ಕ ಕೇಳ್ದೆರೀ ಪ್ರಿಯಾಂಕಾ ಅಂತ ನಮ್ಮ ಅಕ್ಕ ಅವ್ಳರಿ ಅದ ಕೇಳ್ದ್ರರೀ ಸೌಸಂಡ್ ರುಪಾಯಿ ಬೇಕಾಗದ ಅರ್ಜೆಂಟ್ ಕೊಡ ಅಂತ ಹೇಳಿ
ಹ್ಮ್ ಹೌದ್ರಿ
ಹಾ ನಾವ್ ಕೊಟ್ಟಿದ್ದಕ್ಕನು ಮರ್ದಿನನೇ ವಾಪಸ್ ಬೇಕಂತ ಅಂದಬಿಟ್ಟಾರೆ ಯಾಕೆ
ಹಾ ರೀ
ಕೊಡಂಗಿಂತಂದ ಅವ್ರ್ ಯಾಕೆ ನಮ್ಮ ಹತ್ರ ಕೇಳ್ತಾರೆ ಹೇಳ್ರಿ
ಹೌದೌದ ಅದನ್ ನಿಜಾರೀ ಅವ್ರಬೆಲ್ಲ ಅಂತ ಪರಿ ದುಡ್ ಇತ್ತಂದ್ರೆ ಹ್ಮ್
ನಮ್ಮ ಅಕ್ಕ ಇದ್ರೆ ನಾಳೆನೆ ವಾಪಾಸ್ ಕೊಡಬೇಕು ನೋಡು ಅಂದ್ರೆ ಹಾಕು
ಕೇಳ್ರಿ ಇಲ್ಲಿ ಪ್ರಿಯಾಂಕಾಗದ ಕೇಳ್ಬಾರ್ದ ಯಾಕಂದ್ರ ಅವ್ರ ನಿಮ್ ಅಕ್ಕ ಅಲ್ರರಿ ಅವ್ರನು ಇದ್ರಾಗ ಇರ್ತಾರೆ ನೀವು ನಿಮ್ ದೊಡ್ಡಮ್ಮ ಇಲ್ಲ ನಿಮ್ಮ ಇದು ನಿಮ್ ಇದು ಮನೆಯಗ್ ಇರ್ತಾರಲ್ರಿ ಅವ್ರ ಅಕ್ಕದ ದುಡಿತಾರ ನೋಡ್ರಿ ಪ್ರೆಸೆಟ್ ದುಡ್ಡಿಲ್ಲಕಾತರಲ್ಲಿ ಅವ್ರಿಗೆ ಕೇಳಬೇಕೆಯಿ ಸ್ಟೂಡೆಂಟ್ ನೀನೇ ಒಬ್ಬ ಸ್ಟೂಡೆಂಟ್ ನೀವ್ ಇನ್ನೊಂದ ಸ್ಟೂಡೆಂಟ್ ಕೇೇಳಳ್ಬಾರ್ದ್ರಿ
ಇನ್ನೊಬ್ಬ ಸ್ಟೂಡೆಂಟ್ ಆಗಿ ನನಗ್ ಕೇಳ್ದಲ್ರರಿ
ಯಾಕಂದ್ರ ಸ್ಟೂಡೆಂಟ್ ನೀವ್ ಮೊದ್ಲು ಇಸ್ಕೊಂಡಿರಿ ಪೈಸ ವಸೂಲ್
ನಮ್ಮ್ ಮನ್ಯಾಗ ಅಂತ ಸೆಂಟಿಮೆಂಟ್ ಸೀನ್ ಗಳು ಎಲ್ಲಾ ಅರ್ಥ ಮಾಡ್ಕೊಳೋಲ್ಲರೀ ಅವ್ರು ಆಕಿ ಅದೇ ತಟ್ಟ ಅಂತ ತಗೊಬಿಟ್ಟಲ್ರಿ ಪಾಪ ಅಕಿನ್ ಬಳಿ ಇಲ್ಲ ಅಂದ್ರುನು ಬೇರವ್ ಯಾರ್ತ್ರಾನೂ ಕೇಳ್ತಿದ್ರಿ
ಈಗ ಹೆಂಗ್ ಮಾಡಿದ್ರಿ ಮತ್ತ್ ತೌಸಂಡ್ ರುಪೀಸ್ ಕೊಟ್ಟಿರಿ ಇಲ್ಲ ನಮ್ ಫ್ರೆಂಡಿಗೆ.
ಇಲ್ಲ ರೀ ಹಾಗೇನ ನಾನೇ ನೋಡಿಲ್ಲ. ಏನ್ ಮಾಡ್ಕೊಂಡ್ರಿ ಏನ್ ರೀ ಪಾಪ
ಯಾಕೋ ಕಟ್ ಕಟ್ಟಲ್ ಆಕತ್ತದ್ರೀ ಇನ್ನೊಂದ್ಸಲ ಕಾಲ್ ಮಾಡ್ರಿ ನನಗೆ ಹಲೋ